ಅಸ್ವರ
ಅ್ರೀ ಆಕಾಶ್ ಅವ್ರೆ
ಏನ್ಲ್ಲ ನೋಡ್ರಿ ಶಿವ
ಏನ್ ಏನ್ ಮಾಡಕ್ತಿರಿ ಏನ ಇಲ್ರಿ
ಏನು ಇಲ್ಲಪ್ಪ ಇಲ್ಲ ಮನ್ಯಾಗ
ಹೌದ್ರಿ ಹೆಂಗ ನಡತಾವ್ರೀ ಕ್ಲಾಸ್ ಅವು ಹೋಗಿಲ್ ನೋಡ್ರಿ ಯ ಕಡೆ
ಮಲ್ಲ ಇವತ್ ಕಾಲೇಜ್ ಏನ್ ಹೋಗೇನ ಅಂತಂದ ಇ
ಅದೇ ಹೋಗಿದ್ದಾರೆ ಮತ್ತೆ ಲ್ಲ ಸ್ವಲ್ಪ ಗಾಡಿ ಮಾಡ್ಸಕೊಂಡ್ ಬರ್ಬೇಕ
ಹೌದಾ ಹಲೋ ಹಲೋ ಹಲೋ ಅಲೋ
ಹ್ಮ ಏನ್ ಮಾಡಡದ್ರಿ
ಏನಿಲ್ಲ ಇಲ್ಲೇ ಮನ್ಯಾಗ ಇನ್ ನೋಡಪ್ಪ ಕಾಲೇಜ್ ಬಗ್ಗೆ ನಂದು ಮೈಬೂ
ಅದೇ ಹೋಗ್ಬೇಕಂತ ಹೋಗಿದರಿೀ ಕಾಲೇಜ್ಗ್ರಿ ವೈ ಮತ್ತ ರರಿಟರ್ನ್ ಬಧೆರಿ ಮತ್ತತ್ತ
ಅಲ್ಲ ಮತ್ತೆ ನಮ್ದ ಈಗ ಇಲ್ಲೇನ ಕಾಾಮಿಟು ಗಟಿಟು ಏನನ್ ಹಾಕಿದಿ ಏನ್ ಮಾಡಿದಿ ಹ
ಹ
ಹ ಹಲೋ ನೌ
ಕಾರಣ
ಆರಾಮ್ ಆರಾಮ್ ನೀವು
ನಾವುನ್ ಆರಾಮ್ ನಡ್ರಿ ಮತ್ ನೀವ ಹೋಗಿಲ್ಲನ್ರಿ ಕಾಲೇಜ್ ಕ
ಏ ಹೋಗಿ ಬಂದ ಹೋಗಿ ಬಂದಿನ್ ನಾನು ಹ್ಮ್ ಇಲ್ಲ ಏನು ಎಲ್ಲಿನ ಹಾಕಿದೀ ಎಕ್ಸಾಮ್ ಯಾವಾನ ಕಾಂಪೇಟಿವ್ ಹಲೋ ಹಲೋ ಹಲೋ ಹಲೋ
ಏನ್ರರಿ ಕೇಸ್ತಾ ಇಲ್ರಿ
ಕೇಸ ಕೇಳ್ದ್ರಿ ಯಾಕ ಹೆಂಗ ಏನ್ ಏನ್ ಕೆಲ್ಸ ಮಾಡಕೈತಿ ಏನ್
ಹೇಳ್ರಿ ಸ್ವಲ್ಪ ಏನ ಮಾಡ್ತಾ ಇದೀರಿ ಸ್ವಲ್ಪ ಅಮೌಂಟ್ ಆಗ್ತಾ ಇದ್ದಾರಿ ಅದೇ ಹೇಳ್ರಿ ಸರ್ ಹ್ಮ್ಮ್.
ಅದೇ ಒಂದ್ ಅದೇಂತೀನಿ ಕ ಒಂದೊಂದ್ ಟೈಮ್ ಇದಾಕದ್ದ ಅದಿೇನ್ ನಾನ ಏನು ಏನ್ ಮಾಡ
ಏ್ವಲ್ಪ ಅಮೌಂಟ್ ಕಸಾಗಗತ್ತ ಹೇಳ್ರಿ ಮಾತಾ್ರಿ ಹಂಗನ್ ಪರವಾಗಿಲ್ರಿ ಕೆಲ್ಸಗತ್ತತ್
ಅದೇ ಏನು ಈಗ ಏನು ನಾನು ಕಾಂಪಿಟೇಟಿವ್ ಅ ಏನ ಇಲ್ಲ ಹಾಕೇನೆ ನಂದೆ
ಏನ್ ಹೇಳ್ರಿ ಎಲ್ಲಾ
ಹ್ಮ್ ಕಂ ಪಟಗಕ ಲ ಇಲ್ಲಿ ಹಲೋ
ಈ ಅದು ಮ ಮೈಬೂಬ ಯಾವ್ದೋ ಒಂದು ಇದ ಹೇಳಿದ್ದ ನೋಡ್ರಿ
ಯಾವದ
ಸಿಪ್ದು ಅಮೌಂಟ್ ಬಿಟ್ಟವ್ರ ಅಂತಲ್ರಿ ಏನ್ ಅರ್ಜಿ ಹಾಕದ್ ಬಿಟ್ಟವ್ರ ಏನ್ರರಿ
ಹಾ ಬುಟ್ಟಾರ ಬುಟ್ಟಾರ ನೀವ್ ಇದು ಡಿಗ್ರಿ ಹಾಕಿದಿಲ್ಲ ಸ್ಕಾಲರ್ಶಿಪ್
ಡಿಗ್ರಿ ಹಾ ಡಿಗ್ರಿ ಹಾಕಿದ್ದೇರಿ
ವಿತ್ ಎಷ್ಟು ವರ್ಷ ಈಗ ಹತ್ತತ್ ಸಾವಿರ ಬರ್ತವಲ್ಲ
ಹಾ ಹ ಹಾ ರೀ
ಏಇ ಒಬ್ಬೊಬ್ರಿಗ ಬಂದ ಒಬ್ಬರಿಗ್ ಬಂದಿಲ್ಲ ಇಲ್ಲಿ ನಮ್ಮ್ ಬಲ್ಲಿ ಈ ವ ಮೌನೇಶ್ ಅಂತ ಹಾನ್ ಅವನಿಗ್ ಬಂದ್ ಬಂದಿಲ್ಲ ಅಮೌಂಟ್
ಅದೇ ರೀ ನನಗುನೂ ಬಂದಿಲ್ರಿ ಅದಕೋಸ್ಕರ ಹಾಕಿದ್ದೇರಿ ಬಂದಿಲ್ಲ ಮತ್ತ ಅಪ್ಡೇಟ್ ಮಾಡ್ಬೇಕಪ್ಪ ಇನ್ನೊಂದ್ ಸಾರಿ ಅಂತ ಅಂದನಾ ಮೈಬು
ಹಾ ಹಾ ಹಾ
ಅದೀಕ್ಕೆ ನೀವೇನೋ ಅಪ್ಡೇಟ್ ಮಾಡಿದ್ದೀರಾ ಮತ್ತೊಂದ್ಸರಿ ಮತ್ತೊಂದ್ಸರಿ ಅಮೌಂಟ್ ಬರ್ಬೇಕಂದ್ರ
ಏ ಏನ್ ಅಪ್ಡೇಟ್ ಮಾಡಿಲ್ಲ ಏನ್ ಮಾಡಿಲ್ಲಪ್ಪಾ ನಾವ್ ಹಂಗೆ ಹಾಕಿವ್ ನೋಡ್ ನಾವಂತ್ರು
ಹಂಗೆ ಆಗಿ ಒಂದೆ ಸರಿ ಬಂದಾವ್ ಏನ್ರಿ ನಿಮ್ಮುವು.
ಹ್ಮ ಬಂದಾವ್ ಎಷ್ಟು ಮೂರ್ ಈ ಮೂರ್ ವರ್ಷದ ಡಿಗ್ರಿ ಮೂರ್ ವರ್ಷನ ಹತ್ ಹತ್ ಸಾವ್ರ ಬಂದಾವ್ ನನ್ಗ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ನಿಂಗ್ ಬಂದಿಲೇನಾ?
ನಮ್ಗ ಇನ್ನ ಬಂದಿಲ್ರಿ ಅದಿಕ್ಕೆ ಮೈಬೂಬಿ ಹೇಳದ ರಿ, ಏನೊ
ಹ್ಮ್ ಏನಂದ ಮೈಬೂ ಹಲೋ ಹಲೋ
ಮೈಬುಬ ಅಂದರಿ ಮೈಬೂಬ ಅಂದರಿ ನಮ್ಗ ಇನ್ನೊಂದ್ಸರಿ ಅಪ್ಡೇಟ್ ಮಾಡ್ಬೇಕು ಇನ್ನೊಂದ್ಸರಿ ರಿವೇಲೇಶ ಜನ್ ಮಾಡು ಅಂತ್ ಅಂದಾ ಇಸ್ಕ ಸಾಲ್ಯಾಗ್ ಇದ್ದಾರಿ ನಾನು.
ಎಲ್ಲಾ ಒಂದ್ ನೆಟ್ ಸ್ವಲ್ಪ ಇದಾಕತದೇನ್ ಸೌಂಡ್ ಒಂದ್ಸರಿ ಬರ್ತ ಆತದ ಏನೊ ಅಮೌಂಟ್ ಗಿಮೌಂಟ್ ಹಾಕಿತ್ರಿ ಆಯಿತಿಲ್ ಕೆಲ್ಸಿಗ. ಹ್ಮ್ ಹ್ಮಂ
ಇಲ್ರಿ ಹಂಗೆ ಒಬ್ರ ಕಾಲ್ ಮಾಡಕತಿದ್ರಿ ಅದಕ್ಕೋಸ್ಕರ ನಾನ್ ಕಟ್ ಮಾಡ್ದಾರಿ, ಸುಮ್ಮನೆ ತಲೆ ತಿನ್ನಾಕ್ ಮಾಡ್ತಾ ಇರ್ತಾರೀ ಹಂಗೆ ಕಾಲು ಹುಡುಗರು ಅವು.
ಹೌದ ಹೌದು ಯಾರರ್ ಇಲ್ಲಿ ಸಾಲಿ ಅಲ್ಲಿ ಯಾರಾರ ಇದೀ
ಯಾರಿಲ್ ನೋಡ್ರಿ ನಾ ಒಬ್ಬನೆನೆ ಅವ್ನು ಜಿಮ್ ಹೊಗೌವನಂತೆ ನಿಂಗರಾಜು.
ಹೌದಾ
ಹ್ಮ ಆಮೇಲ್
ನಿ ಜಿಮ್ ಆ ಜಿಮ್ ಮು ಮುಗಿದೀಲ್ಲ ಏನ ಜಿಮ್? ಜಿಮ್ ಅವಾಗೆ ಮುಗಿಸಿನ್ ಅಂತ್ ಹೇಳಿದ್ರಲ್ಲ ನಿಂಗರಾಜ್.
ಇಲ್ಲ ಡೈಲಿ ಹೋಗ್ಬೇಕಲ್ಲಾ ಡೈಲಿ ಹೊತಾನಾ
ಹಾ ಹಾ ಹಾ
ಹ್ಮ ಒಂದ್ ಈ ಒಂದ್ ಎರಡ್ ದಿನ ರಜೆ ಹಾಕಿದ್ದ ಮೊನ್ನೆ. ಹಾ ಹ್ಮ ಮತ್ತ ಇವತ್ತು ಹೋಗೋನೆ
ಹ್ಮ್ ಹ್ಮ್ ಹ್ಮ್ ಇಲ್ಲ ಅದೆ ಮತ್ತೆ ನಾ ಸ್ಕಾಲರ್ಶಿಪ್ ಬಿದ್ದಾವಲ್ಲ ಅಂತ್ ನಿನಗ ನಾನ
ಅ ಬಿದ್ದಿಲ್ರಿ
ಬಿದ್ದಿಲ್ಲಾ.
ಬಿದ್ದಲ್ರಿ ಸ್ಕಾಲರ್ಶಿಪ್ ಬಿದ್ದ ಸ ಗೆ ಕೇಳಿ ನೋಡ್ರಿ ಇನ್ನು ಅದೇ ಮೈಬೂಬ್ ಕೇಳಿದಾರೀ ಮೈಬೂಬ್ ಅಂದಾರೀ
ಹಾ ಹಾ
ಹ್ಮ ಇನ್ನೊಂದ್ಸರಿ ಅಪ್ಡೇಟ್ ಮಾಡ್ಬಕ್ಪಾ ಅಂತಂದ್ದ ಅವ್ನು.
ಹ್ಮ ಅಲ್ಲಾ ನಿಮ್ ಸರಿ ಕೇಳಿದ್ಯಪ್ಪ ಅಂದ್ರೆ ಹೇಳ್ತನಿ ಸರಿ ಏನಾಗಿದೆ ಅಂತಂದ ಒಂದ್ ಸರಿ. ನಿಮ್ದ ಇದು ಅಲ್ಲ ಇದು ಪ್ರಾರ್ಥನಾ ಕಾಲೇಜ್ ಅಲ್ಲ. ಹಲೋ
ಮಹಬೂಬ್ ಅಂದ ರೀ ನಿಮ್ಮ ಇದು ಅಪ್ಡೇಟ್ ಮಾಡ್ಬೇಕಪ್ಪಾ ಇನ್ನೊಂದ್ ಸರಿ ಅಂದಾರಿ.
ಹ್ಮ ಹಾ
ಕೇಳ್ತೀನ ಅಂತ ನಿಮ್ ಫೋನ್ ಮಾಡಾರೆ ಅದಕ್ಕೆ ಕೇಳೋಕ್ಕೋಸ್ರ.
ಹೌದಾ ಒಂದು ಅಪ್ಡೇಟ್ ಅದು ಎಲ್ಲ ಹಾಗ ನೋಡಪ್ಪ ನಮ್ದಂತ್ ಏ ಪ್ರಾಬ್ಲಮ ಇ ನಮ್ದೆಲ್ಲಿ ಒಂದನೇ ಕ್ಲಾಸಿಂದ ಹಿಡಿದು ಟೆಂತ್ ತಕನ ವ ಮತ್ತತ್ ಈ ಕಡೆ ಪಿ ಯುಸ ನ ಬಿದ್ದಾವ ಈಗ ಡಿಗ್ರಿಗ ಬಿದ್ದಾವ ನೋಡ ನಮಗೆ ಮಾತ್ರ.
ಹೌದ್ರಿ ಚಲೋ ಅಲ್ರಿ ನಮ್ದ ದಿನ ಬಿದ್ದ ಇ ನೋಡ್ರಿ ಡಿಗ್ರಿ ಏನ್ ಮಾಡ್ಬೇಕು ಅನ್ನಂಗ ಹೇಗ್ಬ ಬಿಡದ್ರಿ
ಈಗ ಇನೂಸ್ ನೋಡಿದ್ರಿ ಇನೂಸ್ ಅವ್ನಿಗ ಮೊದಲು ಒಂದ್ ಲೆಷನ್ ಟೆಂತ್ ತಕ್ ಬಿದ್ಯಲ್ಲ. ನಿಗೆ ಅಮೌಂಟೇ ಬಿದ್ದಲ್ಲ.
ಹ್ಮ್ ಹ್ಮ್ ಹ್ಮ್ ಹ್ಮ
ಇಲ್ಲ ಇವಾಕಿ ಇವ ನ ಮೋನೇಶ್ನಂತ ಭನ್ ಅವನನು ಈಗ ಡಿಗ್ರಿಗ ಆಯಕ ನ ಅವನುನ್ ಬಿದ್ದೆ ಏನ ಅಪ್ಡೇಟ್ ಮಾಡಸ್ಬೇಕು ರಾಯಚೂರು ಯೂನಿವರ್ಿಟಿಿಗೆ ಹೋಗಿ ಬರ್ಬೇಕು ಅದ ಅಂತ ಹೇಳ್ರ ಅಂತ
ರೈಚೂರಿನ್ನು ಶೇಟಿ ರೀ
ಹ್ಮ್
ಹೋಗ್ಬಾ ಅಂತಲ್ರಿಿ
ಸರ್ ನಿಮ್ ಸರ್ ಏನಂತಾನೇನ ಒಂದ ಸರಿ ಸರಿ ಕೇಳ್ಬಕ್ ಪ್ರಾಬ್ಲಮ್ ಇದ್ದ್ದೇಳ್ತಡ ಅವ್ರರು
ಹೌದ್ರಿ ನ ಸೋರಿ ಕಲ್್ರಿ ಮೈಬೂಬು ಆಗ್ಲ ಫೋನ್ ಮಾಡಿದ್ರರಿ ಮೈಬೂಬು ನಾನು ಹಿಂಗೆ ಅಪ್ಡೇಟ್ ಮಾಡ್ಬೇಕು ಇನ್ನೊಂದ್ಸರ್ ವ್ಯೂ ಅಲ್ಲಿ ರಿವ್ಯೂ ಆಗ್ಬೇಕು ಅಂತಂದ
ಹ್ಮ್ ಹ್ಮ್
ಅದಕ್ಕಂತ್ರೆ ನಿಮ್ಗ್ ಗೊತ್ತಿರ್ತ್ತಲ್ಲ ಅದಕ್ಕೋಸ್ರ ನಿಮ್ಗೆ ಫೋನ್ ಮಾಡಿದೆ ನಾ ಕೇಳಕೋಸ್ರ
ನಾ ಮಾಡ್ಬೇಕು ಅದು ಮಾಡಿದ್್ಮೇಲೆ ಎಲ್ಲ ಬರ್ತಾವ ಒಬ್ಬೊಬ್ರು ಬಂದನ್ ಬಂದಿಲ್ಲ ಆನ್ಲೈನ್ದಾಗೆ ಮಾಡ್ತಾರ ಒಂದಸ ಸರಿ ನಿಮ್ ಆನ್ಲೈನ್ ಯಾರ ನಿಮ್ ಫ್ರೆಂಡ್ ಅವ್ರು ಯಾರ ಇದ್ರ ಅಂದ್ರೆ ಕೇಳಲ್ಲ ಒಂದ್ ಸರಿ ನೋಡಮ್
ನೋಡಣ ತೋ್ರ ಕೇಳ್ತನಿ ಇವ್ರು ಯಾರ್ಗ ನಾವವು ಶಾಪ್ರ ಒಂದ ಇಬ್ರ ಅವ್ರೆ
ಹಾ ಅಲ್ಲ ಈಗ ನೀನು ಎಷ್ಟು ಈ ಈಗ ಎಷ್ಟು ಪನ ಸಮ್ಮಿ ಇದೇನೆ ಈಗ ಎಷ್ಟು ರ್ ಸಮಮ್ಮಿ ಇದೇನ ಒಂದ್ ಎರಡು ವರ್ಷ ಮುಗ್ದೇನೆ
ಹ್ಮ್
ಮೂಗರ್ದ್ದಲ್ಲ ಈಗ ಅಲ್ಲಿ ಸ್ವಲ್ಪ ಹಂಗೆ ಲೈನ್ದಾಗ ಇರು ಸ್ವಲ್ಪ ಒಂದ್ ಸ್ವಲ್ಪ ಕಿಲಿಕ್ ಒಂದ್ ಸ್ವಲ್ಪ ಕೆಲ್ಸ ಅದ ನಮ್ದು ಅಷ್ಟೇ ಮಾತಾಡುುವ ಹಿಂಗೆ
ಹೌದ್ರಿ ಅದೇ ರೀ ಅ್ ಸ್ಕಾಲರ್ಶಿಪ್ ಬಗ್ಗೆ ಅದಕೋಸ್ರನೇ ನೀಮ್ ಮಾಡಂಗಐತ್ರಿ ಅಲ್ಲ
ಪನ ಚ ಕತನೋ ತರತನಂತಾಲ ಅದೇ ಫೋರ್ತ್ ಸಮಮೀರ್ ಎಲ್ಲಾ ಎರಡ್ ವರ್ಷ ಕಂಪ್ಲೀಟ್ ಆಗಿರ್ತ್ತ ಎರಡ್ ವರ್ಷಗೆ ಅಂದ್ರ ಇಪ್ಪತ್ ಸಾವಿರ ರೂಪಿ ಬರ್ತವಾವ
ಅದೇ ನಾವು ಯಾವ ಒಂದು ಸಮನ್ದಿಂದಾನೂ ಬಿದ್ದಲ್ರಿ
ಹ್ಮ್ ಹ್ಮ್
ಹ ಎರಡ್ ಸಾರಿ ಅಪ್ಡೇಟ್ ಮಾಡಿದಾರ ನಾನು ಹಾಕಿದ್ದ ಹಾಕಿದ್ರ ಬರ್ಲಿಲ್ಲ ಬ ಇಲ್ಲ ಅಂದ ಮೈಗೂಬ ಹೋಗ್ಲಿ್ದ ಆರ್ ತಿಂಗಗಳಳ ಮುಂಚ ಒಂದ ಸರಿ ಕೇಳ್ದಾಗ ಹೇಳಿದ ಒಂದೇ ಸರ್ತಿ ಬಬ್ಳಂಗ ಐತಿ ನಿನ್ಗೆ ಅಂತಂದ್ರ ನಾ ಅಲ್ಲಿಗೆ ಅದಕ್ಕಂತ ಸುಮ್ಮ್ನೆ ಆಗಿದ್ದೆ ಇಲ್ಲಿ ಗಂಟ ಇವಾಗ ಕೇಳ್ದೆ ನಿನ್ನೇನು ಮೊನ್ನೆ ಕೇಳ್ದ ಅವ್ನಂದ ಇನ್ನೊಂದ್ಸರಿ ರಿವಲ್ಯೂಷನ್ ಆಕ್ ನೋಡೋಣ ಇನ್ನೊಂದ್ಸರಿ ಅಪ್ಲೋಡ್ ಮಾಡೋ ಅಂತಂದ
ಹೌದೌದು
ಹ್ಮ್ ಅೇತ್ ನೋಡೋಣ ಹ
ಇಲ್ಲ ಮಾ ಅಪ್ಡೇಟ್ ಮಾಡಿದ್ರನು ಒಬ್ಬೊಬ್ಬರು ಬಿದ್ದು ಒಬ್ಬೊಬ್ಬ್ರ ಬಿದ್ದಿಲ್ಲ ಅಂಗನ ಆಗ್ಯವ ನಿಮ್ಗ ಏನ್ ಲೇಟ್ ಆಗ್ತಾವ ಏನ್ ಮಾಡ್ತಾವ
ಆಾರೆ
ಇ ಲೇಟ್ ಆಗ್ತವ ಏನ್ ಮಾಡ್ತವ ಒಬ್ಬರು ಅಪ್ಡೇಟ್ ಮಾಡಿದಾರನು ಬಿದ್ದ ಒಬ್ಬೊಬ್ಬರು ಬಿದ್ದನ್ ಬುಡನು ಬ ಿಲ್ಲಾ
ಹಾ ಹಾ
ಹಂಗನ್ ಆಗ್ಯಾವ ಮ ಏನ್ ಪ್ರಾಬ್ಲಮ್ ಅವನ್ ಮೊದಲು ಒಬ್ರು ಆತರ ಆಗ್ಯವ ಲ್ಲ
ಹೌದು ನಮನ್ ಅದೇ ಪ್ರಾಬ್ಲಮ್ ಆಗ್ಬಿಟ್ಟದ್ರಿ ಅದಕ್ಕೆ ನಮ್ ತೈಲಿ ಕಾಡ ಕಟ್ಬಿತ್ರರಿ ಅದ ಕೋಕರ ಇನ್ನೊಂದಸರಿ ಆಗ್ಬೇಕು ಇನ್ನೊಂದ್ಸರ ಆಗ್ಬೇಕ ಅಂತ
ಹೌದೌದು ಎಲ್ಲ ಈಗ ಎರಡ್ ಸಾರಿ ನೀನ್ ಹಾಕಿದಲ್ಲಾ ಎರಡ್ಡು ಸ ಸರಿ ಒಂದ ಏನು ಒಂದ್ ರೂಪಾಯನ್ ಬಿದ್ದಿಲ
ಬಿದ್ದಿಲ್ರಿ ಬಿದ್ದಿಲ್ರಿ ಒಂದ್ ರೂಪಾಯಿ ಬಿದಿಲ್ರಿ ಅದೇ ಕೇಳಿದರೆ ಅವ್ ಮೈಬೂಗ್ ಅವವಾಗ್ ಹಾಕಿದಾಗ ಒಂದ ಸತಿ ಬ್ಲಾಕ್ ಆಯ್ತು ಬಿಡು ನಿನ್ಗೆರ್ ಎ ಎರಡ್ ವರ್ಷ ಒಂದ್ ಸಾರಿ ಬಳಂಗ ಐತೆ ಹಂಗಂಗ ಅಂತ ಅಂದ
ಹ್ಮ್
ನಾನ್ ಹಓಲ್ಬಡ್ ನಮ್ಗನ್ ಅವಶ್ಯಕತೆ ಇಲ್ ಹೋಲವಾಗ ನೋಡ ಒಂದೇ ಸಾರಿ ಬಂದ್ರು ಬದಲ ಅಂದ ಸುಮ್ಮನೆನಾಗಿದ್ದೆ
ಹೌದೌದು
ಇವಾಗ ಕೋರ್ಸ್ ತಮ್ ಮೂವತ್ ಎರ ವರ್ನ ಆಐತಲ್ಲಾಏನ ಬಿಳ್ಳಿಲ್ ಎರಡ್ ಸಲ ಅಪ್ಲಿಕೇಶನ್ ಹಾಕಿದ್ದನಿ ನಾನು
ಎಲ್ಲಾ ಈಗ ಅದು ಯಾಪ ಅದಲ್ಲ ಅದು ಮೈ ಅದಾರ ಅಂತಂದ
ಹ್ಮ್ ಹ್ಮ್ ಹ್ಮ್
ನಿಮ್ ಆಧಾರ್ ಕಾರ್ಡ್ ನಂಬರ್ ಟಿ ಪಿ ಅದೆಲ್ಲಟಾಕಿ ಮೇಲೆ ಅಲ್ಲಿ ಎಲ್ಲ ಅಮೌಂಟ್ ತೋರ್ತಾ ಯಾವದು್ರು ಇದಾವ ಎದರುಗಲ್ಲ ಅಂತಂದೆ ಒಂದ್ಸಲ ಅದ ಆಪ್ನ ಹ ಆ ಆ್ಯಪ್ನಾಗ ಒಂದ್ಸರಿ ನೀ ಚೆಕ್ ಮಾಡ್ಬೇಕತ್ ನೋಡು ಗೇಶಂದು ಒಂದ್ ಸರಿ ನೋಡ್ಬೇಕು
ಮಾಡಣ ನೋಡ್ರಿ ನೀವ್ ಆಮೇಲೆ ಸಿಕ್ತಿೀರಲ್ರಿ ಸಾಯಂಕಾಲ
ಸಿಗ್ತೀನಿ ಸಿಗ್ತೀನಪ್ಪಾ
ಆಯ್ ಸಾಯಂಕಾಲದಲ್ಲಿ ನಾ ಆ ಕಡೆ ಬಂದಂದ್ರೆ ಸಿಕ್ಕ ಫೋನ್ ಮಾಡ್ ಬಂದಮೇಲೆ ಆ ಕಡೆ ಬಂದ್ ಸ್ವಲ್ಪ ನೋಡ್ರಿ ನೀವ್ ಚೆಕ್ ಮಾಡ್ರಿ ಸ್ವಲ್ಪ ನಮ್ಗದು ಹ ಯಾವ ಬಗ್ಗೆ ಜಾಸ್ತಿ ಮಾಹಿತಿ ಅಲ್ವಲಾ
ಹಾ ಚೆಕ್ ಮಾಡ್ತ ತಗಪ್ಪ ಅದು ಯಾತ್ನಾಗ ನೋಡಿದಪ್ಪ ಅಂದ್ರ ನೀನ್ ಎಷ್ಟು ಈಗ ಮೊದಲ್ ಲಸಿಂದ ಹಾಕಿದ ಅಲ್ಲಟೆ ಇಷ್ಟ ಇರ್ತಾವ ಅದ್ರಾಗ ಯ ಅಮೌಂಟ್ ಯಡೂರ್ ಆಯಿತೇ ಬಂದ ಅಂತಂದ ಯಾಪ್ನಾಗ ಎಲ್ಲ ಡೀಟೇಲ್ಂದ ಎಲ್ಲ ಡೀಟೇಲ್ ತೋರ್ರಿಸತದೆ ಅಲ್ಲಿ ಹಲೋ
ಹ ಹೇಳಿ
ಹಲೋ
ಹೇಳ್ರಿ ಹೇಳ್ರಿ ಆಕಾಶ ಅವ್ರಿ ಹಾ ಕೆಲ್ಸೈತ್ ಹೇಳ್ರಿ
ಹಾ ಕ್ದು ಕೇಳ್ತ ಅಲ್ಲ ಅದೇ ಅದ್ರಾಗ ಒಂದ್ಸರಿ ನೀ ಎಲ್ಲ ಡೀಟೇಲ್ ಆಗಸಂದು ಒಂದ್ಸರಿ ಚೆಕ್ ಮಾಡ್ದ ಅಂದ್ರ ಆಗ್ರ ಕಾರ್ಡ್ ನಂಬರ್ ಅ ಹಾಕಿ ಟಿ ಪಿ ಬರ್ತದ ಓ ಟಿ ಪಿ ಅದೆಲ್ಲ ಮಾಡಿಿಂದ ಒಂದ್ಸಲ ಚೆಕ್ ಮಾಡಿದಪ್ಪ ಅಂದ್ರ ಹ್ಮ ಪ್ರಾಬ್ಲಮ್ ಆದದ್ರಾಗ ಏನ್ ಅಮೌಂಟ್ ಬಿದ್ದ ಬಿದ್ದಿಲ್ಲ ಅಂತ ಒಂದ್ಸರಿ ನೋಡ್ಬೇಕು ಆದ್ರೆ ಬಿದ್ದಿದ್ದಿಲ್ಲಪ್ಪಾ ಅಂದ್ರೆ ಪ್ರೊಸೆಸಿಂಗ್ ಇದ ತೋರ್ ತದ ಅಮೌಂಟ್ ಆತರ ಏನ ಪ್ರೊಸೆಸಿಂಗ್ ಏ ಬರಕತ್ತಪ್ಪ ಅಮೌಂಟ್ ಅ್ರಾಗ ತೋರಿಸ ತ ಅಲ್ಲಿ ತಕ ನೋಡ್ಬೇಕು ಪ್ರೊಸೆಸಿಂಗ್ ತರಬೇಕು ಅಂದ್ರೆಡೇ ಆ ಡೇಟ್ ಬರತ್ತಕ್ ನಿಂದರ್ಬೇಕು ಅವಾಗ ಬಂದ್ರರು ಬಳ್ಳಲಪ್ಪಾ ಅಂದ್ರೆ ಒಂದ್ಸರ ಏನ್ ಆನ್ಲೈನ್ದಾಗೆಲ್ಲಾ
ಹ ನಿಮ್ ಕಾಯಾಗ ಕೊಡದ ಬೋ್ರಿ ಸ ಆಕಾಶ್ ಅವ್ರ ನಿಮ್ ಕಾಯಾಗ ಸಾಯಂಕ ಬಂದಾಗ ಕೊಡ್ರಗ ಒಂದ ಇಂಪಾರ್ಟೆಟ್ ಕಾಲ್ ಬರ್ ಇದ್ರ ಮಾಡ್ತೀನಿರಿ ಹಾ